ಅಯ ಏ ಜಯ ಸ್ಧತ್ರಿೀ ಮಾತಾಡದ ಜಯಶಿವ ದತ್ತ ಭೀಮ್ರಾಯನ ಮಾತಾಡದ
ಹಾ ಹೌದ್ರಿ ಯಾರ್ ನೀವು
ಮಲ್ಲು ಅಂತಂದ ನಿಮ್ ಅಣ್ಣ ಕೊಟ್ಟಾನ ಹೆಂಗ ಫೋನ್ ನಂಬರ್
ಯಾರ್ ಯಾವುರ್ ನಿಮ್ದು
ಏ ನಮ್ದಿದು ಗೌಡೂ ಅಂತ ಬಾ ಇಲ್ಲಿ ನಿಮ್ಮ ೂರಿಂದ ಒಂದ್ ಐದು ಕಿಲೋಮೀಟರ್ ಆಗ್ತದ ಇಲ್ಲಿ
ಹಾ ಹ ಹ ಹೇಳೋಣ ಏನಾಗಿತ್ತು ಕೆಲ್ಸ
ಹ
ಏನ ಆಗ್ಬೇಕಿತ್ ಕೆಲ್ಸ
ಅದು ನಮ್ದೊಂದು ಡೋಣ ಇತ್ತು ಅದು ಸ್ವಲ್ಪ ತೋಡಿ ಎಷ್ಟ ಕೊಡದ ಇತ್ತ ನಿಮ್ದು ಡೋಳದ ಇ ಅದು ಮೊನೆ ಮೊನೆ ಮಳೆ ಬಂತಲ್ಲ ಹಲೋ
ಹಾ
ಹಾ ಅದು ಡೋಣ ಹಾಕ್ಬೇತ್ತ ಹಿಂಗ
ಡೋಾಣ ಹಾಕ್ಬೇಕಿ ತಣ ಡೋಾಣ ತೋಡ್ಬೇಕಿತ್ತ
ಆಾ
ಡಾಣ ಹಾಕ್ಬೇಕಿತ್ತ ಡಾಣ ತೊಡ್ಬೇಕೀ ತ್ತ
ಏ ಇಲ್ಲ ಇಲ್ಲ ಹಾಕದಿತ್ತ ಅದು ಅದು ಮಳಿಗೆ ಮೊನ್ನೆ ಒಳದ್ದ ನೀರ್ ನಡಿಿರ್ತವೆ ಮಳಿ ಬಂದ್ ಂದ ಬಿಟ್ಟದು ಫುಲ್ ಡೊಣನೆ ಮಡ್ಕೊಂಡ್ ಹೋಗ್ಬಿಟ್ಟವ
ಹ ಹಾ ದೋಣ ಹೊಡದ್ದ ಆಗ್ಬದ ಹಣ ಏನ
ಹಾ ಅದ್ ಹಾಕ್ಬೇಕು ಮತ್ತ ಅದು ಆಳು ಆಳ್ ದಂಡಿ ಸೇರಿಸಿ ಸ್ವಲ್ಪ್ ತೊಡೋದ ಅದ
ಹಾ ಹಾ ಅ ಮತ್ತೆ ಅ ದಷ್ಟಣ ಮತ್ತೆ ಅನ್ನಾದಲ್ಲಿ
ಹಾ
ಅದಷ್ಟೇ ಅರಾಮತ್ತ ಏನು ಆದಲ್ಲಿ ಕೆಲ್ಸ
ಆ ಹೌದೌದು ಇಲ್ಲ ಅದು ಅಳ ಸರಿಸಿ ಅದಲ್ಲಾ ನಮ್ದ್ ಅಳ ಸರಿಸಿ ತೋಡೋದ ಎತ್ತದೊಂದು ದೋಣ ಹಾಕದು ದೆಡೆ ನೋಡ ಮತ್ತೆ ಅದ ಬಿಟ್ರೆ ಏನಿಲ್ಲ ಈಗ ಏನ ಮಾಡ್ಬೇಕಂದ್ರು ಇ ಡೀಜೆಲ್ ಇದು ಡೀಿಸೆಲ್ ಎಷ್ಟು ಕುಡತದ ಅದು
ಎಂತಾನ
ಒಂದ ಮೂರ್ ಸಾವಿರದ ನಡೀತಿದ್ದೆ
ಐದು ಎಲ್ಲೆಲ್ಲಾ ಐದ
ಬೇಕ್ತದ ನೋಡಪ್ಪಾ ನಂದು ಒಂದದಿನದು ಕೆಲ್ಸ ಐತಿ ಒಂದು ನಾನ್ ಹೇಳಿದ್ನಲ್ಲ ನಿಂಗ ಸುಮಾರು ಎಷ್ಟ ಅಂದ್ರೆ ಒಂದು ಎರಡ್ ಎಕರೆ ಹೊಲ
ಹಾ ಎರಡ್ ಎಕ್ರದ್ವಲ ಮತ್ತನ ಏನ್ ಮಾಡ್ಬೇಕಿತ್ತ ಅದ
ಯಾರ್್ಯಾಕ್ರಿ ಏನ್ ಹೊಲ ಐತೆ ಹಿಂಗ ಉದ್ದಕ್ ಅದ ನಂದು ಎಷ್ಟಂದ್ರೆ ಒಂದ ಹದ್ನಾರನೂರ್ ಮೀಟ್ರ ಕಮ್ಮಿ ಐತೆ ಎ ಇಲ್ಲ ಅದು ಆರ್ನೂರು ಮೀಟ್ರ ಐತೆ ಆರ್ನೂರ್ ಸಾವಿರ ಮಿಟ್ರ ಐತಲ್ಲ ಅದು ಏನ್ ಮಾಡ್ಬೇಕು ದಂಡಿ ಸರ್ರಿಸಿ ಈ ಕಡೆ ಹಳ್ಳ ಐತೆ ನಡಬಾರಕ್ ಹಳ್ಳ ಐತೆ ನಂದು ಆ ಹಳ್ಳಕ ಇದು ಮುಟ್ಟ್ಯಐತೆ ನಂದು ಹೊಲ ಅದೇಏನ್ ಮಾಡ ಹೂ್ ತೋಿಗೆೇಶಸನ್ ಸ್ವಲ್ ಐಟ್ ಮಾಡಬೇಕ ಯಾಕಂದ್ರ ಆ ಹಾಳಾದ ಆದ ನೀರು ಹೊಲ್ದೇ
ಅದು ಸ್ವಲ್ಪ ಹೊಲ್ದಗ ನೀರು ಆಕಡೆ ಹಳ್ಳಗ್ ಕಳಸ್ಬೇಕ.
ಹಾ ಹ ಹೌದು ಹೌತಮ್ಮ ಇದು ಹೊಲ್ದ ಹೊಲ್ದ ನೀನ್ ಏನದಾವ ಆ ಕಡೆ ಕಳ್ಸ್ಬೇಕು ಕಳಸಿದ್ ಏನ್ ಮಾಡ್ಬೇಕು ಐಟ್ ಆ ಬೇಕ್ ಒಡ್ಡು ನಾ ಹಳದ ನೀರು ನಮ್ಮ್ ಹೊಲಕ್ ಬರ್ಲಾರಂಗ.
ಒಟ್ಟ ಸಾದಾ ನೀ ಹೇಳ ಲೆಕ್ಕ ಸ್ವಲ್ಪ ಹೊಲ್ದ ಹೊಲ್ದಾಗ್ಇದ್ದ ಹೊಲ್ದಾಗ ಬರ ನೀರ ಹಳ್ಳಕ್ ಖಲ್ಸ್ಬೇಕ್.
ಇಲ್ಲಿಲ್ಲ ಅದು ಅದು ಅದೇ ಈಗ ಹೋಗಿರ್ತವ ಈಗ ಏನಿಲ್ಲ ಒಟ್ಟ ಈಗ ಈಗ ಹರಿತಿರ್ತವ ನೋಡು ಅಕಸ್ಮಾತ್ ಮ್ಯಾಲಿಂದ ಬಂತ ಅಂದ್ರ ಮಳಿ ಆಯ್ತ ಅಂದ್ರ ಭಾಳು ಈಗ ಹಳ್ಳಾಗಿಲ್ಲಾ ಹೊಡಿತ ಅಂದ್ರೆ ಏನ್ ಮಾಡ್ತಾ ಹೊಲ್ದಾಗ ಬಂದ್ಬಿಡ್ತಾವ ನೀರ್ಗಳು.
ಹ ಅದ ದೊಡ್ಡ ಮಳಿ ಬಂತಂದ್ರ ಒಡದ
ಹಾ ಒಡದು ಹೊಲ್ದಾಗ್ ಬಂದ್ಬಡ್ತದಲ್ಲಾ ಅದ ಏನ್ ಮಾಡ್ಬೇಕು ಫುಲ್ ಹೈಟ್ ಹೈಟ್ ಎತ್ತರ ಹಾಕಿಬಿಡ್ಬೇಕು ನೀನು ಎಲ್ಲಿದೆ ಈಗ ಹಾ
ನಾ ಸ್ವಲ್ಪ ಬ್ಯಾರೆ ಕಡೆ ನಡದ ಕೆಲ್ಸ ಇಲ್ಲೇ ಇನ್ನ ನಾನ್.
ಅಲ್ಲಾ ನೀನು ಇವತ್ತ ನಾಳೆ ಮುಂಜಲಿ ಬಂದ್ರ ಅದು ನಮ್ಮ ಹೊಲಾ ತೋರ್ಸ್ತಿದ್ದೇ ನಾ ನಿನ್ಗ ಏನೇನ್ ಕೆಲ್ಸ ಇತ್ತ ಅಂತ ಗೊತ್ತಾಯ್ತಿತ್ ನಿನಗ.
ಹ್ಮ ಸ್ವಲ್ಪ ಅಣ್ಣ ನಾಳಿಗ ನಾಳೆಗ್ ಬರ್ಬೇಕಾ ಏನ ನಾಡ್ದ ಬರ್ಬೇಕಾ.
ಏ ಇಲ್ಲಿಲ್ಲ ನಾಳಿಗ ತೋರ್ಸ್ತಿನಿ ನಾನು ಹತ್ತು ಗಂಟೆಗ ಬಂದಿ ಅಂದ್ರ ನೀನು ನಿಂದ್ ಅಲ್ಲಿ ಎಷ್ಟ ದಿನ ಆಗ್ತದ ಕೆಲ್ಸಾ.
ನಂದ ಅಣ್ಣ ನಾಳೆ ಒಂದ ದೀವ್ಸ ಫುಲ್ ಚಂತನಾ ಆಯ್ತ್ದ ನೋಡ.
ಹ ಅದೇ ನಾಳಿಗ್ ಒಂದ್ ದಿನ ಕೆಲ್ಸ ಆಯ್ತಲ್ಲಾ ನಿಮ್ಮ್ ಆಪ್ರೇಟರ್ಗ್ ಹಚ್ಚು ಅಲ್ಲಿ ಆ ಒಂದ್ ಸ್ವಲ್ಪ ಹೋಗಿ ಬರ್ತನಪ್ಪ ಅಂತ ಅಂದ್ಕೇಶಿಂದು ನಿಮ್ಮ್ ಆಪ್ರೇಟರ್ಗ ಆಮ್ಮೇಲ್ ಅವ್ ಅವ್ನಿಗೆ ಆಫ್ರೇಟರ್ ಹಚ್ಚಿಗೆಸಿಂದು ನೀನ್ ಏನ್ ಮಾಡ್ತತಿ ನಾನ್ ಹತ್ತ ಗಂಟೆಗೆ ನಿನ್ ಫೋನ್ ಹಚ್ಚ್ತೆ ನಾನು. ಹತ್ ಗಂಟೆಗ ನೀ ಬಾ ಇಲ್ಲಿ ನಮ್ಮ ಊರ್ ಗೌಡೂರಿಗೆ ಬಂದ್ಗೆಸಿಂದು ನನಗ ಫೋನ್ ಹಚ್ಚು. ಈ ನಂಬರ್ರಿಗ್ ಫೋನ್ ಹಚ್ಚು. ಅದೇ ರೀ ಅಣ್ಣ ಬಂದೇನ್ ರೀ ಅಂತಂದ್ರ ನಾನ್ ಬರ್ತೀನಿ ನಾ ಬಂದ್ಗೆಸಿಂದು ನಮ್ಮ ಹೊಲ ಹೆಂಗೆಂಗ ಅದ ಹೆಂಗ ಹೆಂಗೆ ಡೋಣ ಹಾಕ್ಬೇಕು ಅದು ಯಾವ ರೀತಿ ನೀರ್ ಹಾರ್ಸ್ಬೇಕು ಅಂತ ಹೇಳ್ತೇನಿ ನಾನು.
ಹ್ಮ ಅದ ಅದೇ ಸ್ವಲ್ಪ ಅದು ಒಂದು ತೋಡದದಾರಣ ಅದು.
ಹಾ ಅದು ತೋಡೋದ ಅದ ಅದು ಅದು ಒಂದ್ ದಿನ ಇಲ್ಲೇ ಆಗ್ತದ ನೋಡು ಒಟ್ಟ. ಅದ ಒಂದ ಮೂ ನಾಕ್ ಫೀಟ್ ತೋಡ್ಬೇಕ ಅದ ಒಳಕ.
ಒಳಕ ಇದು ಉದ್ದ.
ಉದ್ದ ಹಿಂಗ ಒಳಕ್ ಅದ ಹಿಂಗ ಒಳಗ್ ಒಳಗ ಆರ್ಫೀಡ್ ತೋಡ್ಬೇಕು ಹಿಂಗ್ ಉದ್ದ ಏನಾದ ಒಂದು ಅ ಆ ಮೂವತ್ತು ಅದೊಂದು ಹತ್ತ ಒಟ್ಟ ಒಂದ ಅರ ಅರವತ್ತು ಫೀಟ್ ತೋಡ್ಬೇಕು.
ಉದ್ದ ಅರವತ್ತ ಫೀಟ.
ಹಾ ಹಿಂಗ ಒಳಗ ಆರ ಫೀಟ್ ತೋಡ್ಬೇಕೂ.
ಯಾಕಂದ್ರೆ ನಮ್ ಗೊತ್ತಾಗ್ಬೇಕಲಾ ಸ್ವಲ್ಪ ಯಾಕಂದ್ರ ಟೈಮ್ ಬಾಳ ಆಯತ ಅಂದ್ರ ಸ್ವಲ್ಪಕಡ ಕೆಲ್ಸಿದ್ರ ನಾವ
ಇಲ್ಲ ನಾನ್ ಅದೇ ಹೇಳಕ್ತ್ನಲ್ಲ ನಾ ನಿನಗ್ ಊದ್ದ ಊದ್ದ ಅರವತ್ ಫೀಟ್ ನೋಡು ಹಿಂಗ ಅಗಲ ಒಂದು ಮೂರ್ ಫೀಟ್ ಒಳಗಡೆ ಅದ್ರ ಒಳಗ ಕಡೆ ಒಂದ ಆರ ಫೀಟ್ ಅಷ್ಟೇ ನೋಡು.
ಹ್ಮ್ ಸ ಅಂದ್ರೆ ಯಾಡ್ ಕೆಲ್ಸ ಮುಗಿಯ ಒಂದೇ ದಿವಸಕ್ಕೆ ಮುಗತಾ ಅನ್ಸ್ತಾ ನಂಗ್
ಹಾ ಇಲ್ಲ ನಂದೇನ ಅದು ಒಡ್ಡ ಹಾಕದೇನ ದೊಡ್ಡ ವಿಷಯ ಅಲ್ಲಾ ಈಗ ಅದು ತೋಡ್ತಿದ್ ನೋಡು ತ ಅಡಿಗೈಸಿಂಧ್ ಮ್ಯಾಗ ಹಾಕ್ತಿ ನೋಡು ಅದನ್ನೇ ಒಂದು ಅಲ್ಲೇ ಲೆಟ್ ಹಿಡತದ. ರ
ಅದು ಸ್ವಲ್ಪ ತೋಡದ ಸ್ವಲ್ಪ ಒಂದ್ ದಿವ್ಸ ಲೇಟ್ ಆತದ. ಬಟ್ ಕವರ್ ಆಗ್ತ ನಾನು ಒಂದ ದಿವ್ಸ ಆಗಿಲ್ಲ ಒಂದ್ ದಿವ್ಸ ಆ ಒಂದ ದಿವ್ಸ ಇದು ಮಾಡ್ತನ ತೋಡದ ಮಾಡ್ತೇನ್ ಫಸ್ಟ್ ಯಾಕಂದ್ರ ಫರ್ಸ್ಟ್ ತೊಡಸ್ತನ್ ನಾನ ಅದ ಹ್ಮ
ಇಲ್ಲ ತೋಡು ಅದು ತೋಡಿಗೆಸಿಂದು ಒಂದ್ ಸ್ವಲ್ಪ ಬರ್ಲ ರಂಗ ಜಬರ್ದಸ್ತ್ ಬಂದು ನೀನ್ ನಿಂತ ಲ್ಲಿ ನೋಡಿದೆ ಅಂದ್ರ ನೀನೇ ಇರೋ ನೀನೇ ನಿಂತು ಕೆಲ್ಸ ಮಾಡಿದತ್ರ ಬೆಟರ್ ಆಯ್ತಪಾ ಬೇರೆ ಅವರು ಆಪ್ರೇಟರ್ ಅವ ಚಲೋ ಮಾಡ್ತಾನಲ್ಲ ಕೆಲ್ಸ
ಇಲ್ಲ ಅದೇ ನಾನ್ ಅದೇ ನಾನೇ ಬರ್ತಣ್ಣ ಅವ ನಮ್ಮ್ ಆಪ್ರೇಟರ್ ಕಸಲ್ಲ ಸ್ವಲ್ಪ ಯಾಕಂದ್ರೆ ಸೈ ಇೋ ವಿಧಂಗ ನನಾ
ಇಲ್ಲಾ ಅದಕ್ಕೆ ನೀನ್ ಬಂದೆ ಅಂದ್ರ ಅದು ನಾ ಎಲ್ಲಾ ಹತ್ತು ಗಂಟಗ್ ನಾಳೆ ಬಂದ್ಬಿಡು ನಾಳೆ ಬಂದ್ ಅನ್ ಫೋನ್ ಹಚ್ಚು ನಾ ಮಲ್ಕ್ ಕರ್ಕೊಂಡ ಹೋಗ್ತೀನಿ ನಾವ್ ಮಲ ಎಷ್ಟ ಆದದ ತೋರಿಸಸ್ತೀನಿ ಯಾವ್ೈಲ್ಲಿ ತೋಡ್ಬೇಕು ಅಂತ ತೋರಿಸ್ತೀನಿ ಹೆಂಗ್ ಡೋನ್ ಹಾಕ್ಬೇಕು ಅಂತ ತೋರಿಸ್ತೀನಿ ನ ನನ್ಗ ಹಂಗ ಎಷ್ಟ್ ಸ್ಪೀಡ್ ತೋಡ್ಬೇಕಕ್ ಅಂತ ತೋರ್ಸ್ತೀನಿ ಎಲ್ಲಿಂದ ಎಲ್ಲಿವರೆಗೂ ತೋಡ್ಬೇಕು ಅಂದ್ರೆ ಈಗ ಫೋನ ಇಲ್ಲಿ ಅಲ್ಲೇ ಮಾತಾಡ್ಬೋದು ಬಟ್ ಅದು ನೋಡಿರಲ್ಲ ನೀವು
ಹಾ ಗೊತ್ತಾಗಲ್ಲ ಹ ನೋಡಿದ ಅಂದ್ರ ಸ್ವಲ್ಪ ಗೊತ್ತಾಗ್ಬಿಡತ ನನ್ಗ
ಹ್ಮ್ ಗೊತ್ತಾಗ್ತದಲ್ಲಾ ಹಂಗಾಗಿ ಏನ ಆ್ತದ ಈ ನಿನಗನ್ ಗೊತ್ತಾಗಿಬಿಡ್ತದ ಂತ ಹತದೆ ಆದ್ರೆ ನೀ ನೀನು ಅಕಸ್ಮಾತ್ ಇರ್ಲಿಕ್ಕ ಅಂದ್ನು ನಿಮ್ಮ ಆಪ್ರೇಟರ್ ಬಂದ ನೋಡಿದ್ರ ಕಂಪಿತತ್ ಆಗಿಬಿಡ್ತದೆ ಇಲ್ಲಿ
ಇದೆ ನಾನೇ ಬರ್ತನ ನಮ್ ಆಪ್ರೇಟರ್ ಕರ್ಕೊಂಡ್ ಬರ್ತನನೆ ಯಕಂಸ ಒಂದ ಒಂದ್ ಹತ್ತ ಇಪ್ಪತ್ತು ನಿಮಷಾಗ ನ ಇರ್ಕ್ ಅ್ರ ಎಡೆ ನಿಂತ ಅ್ರ ನೋಡ್ಿ ಬಕೋಯ ಅ್ರ ಅವ್ನ ಇದ ತಡೋದ ಅ್ರ
ಹೌದೌದಾ
ಅವ್ನಿಗೆ ತೋರಿಸಿ ಅವ್ನು ಕರ್ಕೊಂಬರ್ತಾನನ ಸ್ವಲ್ ಅವನ ಒಂದಿಟ್ಟ ತೋರ್ಿ ಅವ್ ಅ ನಡಕೊ ಬಂದ್ಸಿಂದ ಆಮೇಲೆ ನಾನು ತೊಗೋತಿನನ ಗಾಡಿ ಅವನಿಗೆ
ಇಲ್ಲ ಇಲ್ಲ ಅಷ್ಟ್ ಮಾಡಿಬಿಡಕ್ ನೋಡ ದೋಸ್ತಾ ಇದ ಅದೇ ನಿನ್ ನಂಬರ್ ಇ ನಿಮ್ಗೇನು ಇದು ಜೆ ಸಿಬಿದವ ಏನ್ ಅಂತಾರ ನಿನ್ ಹೆಸ್ರೇನು
ನನ್ನ ಹೆಸರು ಅದೇ ಇ ಅಂತ ರವಿ ಅಂತ
ಹ ರವಿ ರವಿ ಜಯಶಿ
ಹಾ ರ ಜಸ
ಹೌದೌದು ಇಲ್ಲ ಹಾಗೆ ಅ ನಂಬರ್ ಕೊಟ್ರ ಅವ್ರು ನಮ್ಮ್ ಮೂರನ್ೋ್ ನಾವ್ ನಿ ತೋಡ್ಸಿದಾರಪ್ಪ ಈಗ ಈಗ ನೋಡ್ ದೋಸ್ತಾ ಹೆಂಗ ಅಂತಂದ್ರ ಈಗ ಮಳೆ ಅಂತ ಹ ಬಾಳ ಉಂಟದ ಈಗ ಎಕಡದಕಡೆ ಒಲ್ಲ ಈಗ ನಮ್ಮ್ ಹೊಲ ಲಾಸ್ಟ್ ಅದ್ ಹಳಗ ಒಂದೇ ಹೊಲ ಆಯ ಒಂದ್ಲ್ ನೀರು ಒಂದ ಒಲ್ದ ನೀರ್ ಅರ್ಕ ಒ್ ಅರ್ಕಂತ ಬಂದ್ ಲ್ದಾಗ ನಿಂತಗಸ ಎಲ್ಲಾ ಒಲ್ ಕೊಲೆ ಫುಲ್ ಇದ ಆಾಗತಲ್ಪಾ
ಹಾ ಯಾಕಂದ್ರೆ ಈ ದೊಡ್ಡ ಮಳಿ ಬಂತಂದ್ರ ಬಗನ್ ಒಡ್ ಹುಡಕಂದ್ ಪುರ ಹೊಲ್ದ ಬಂತಂದ್ರ ಹೊಲ ಕೆಟ್ಟ ಬಿಡ ಯಾಕಂದ್ರೆ ಅದಕ್ ಬರ್ಲ್ಲ ಒಲದ
ಈಗ ಹಂಗಗೆ ಹಗದ ನಮ್ ಪ್ರತಿ ವರ್ಷ ಇದೆ ಎಣೆ ಬರ ನಾನು ನಾನು ಈ ಸಲ ಏನಾಯ್ತು ಮೊನ್ನೆ ಸುಮಾರು ಒಂದು ದಿನ ಇಪ್ಪತ್ನಾಾಕು ಗಂಟೆ ಮಳಿ ಬಂತು ಮಳೆ ಬಂದಾಗ ಏನಾಗಗ್ಬಿಡ್ತು ತೋಗ ಆ ಹೊುಡ್ಡು ಎಂದ ಉಡ್ಲಿ ಆಾರ್ದ ಮನ್ಯಾಗ ಹೊಡ್ಕೊಂಡ್ ಹೋಗ್ಬಿಟ್ಟದ
ಹ್ಮ್ ಅದೇ ಮತ್ತ್ತೇವತ್ನಲ ಹತ್ತ ಬಿತ್ ಬೀಜ ಹಾಕಿರತ್ತತ್ ನೋಡ್ ಬೀಜ ಹಾಕಿದ್ುನಾ ಅಡ್ಕೊಂಡೋಗಡ್ತಾವ ನೀ ರಿ ನಿಂದ್ರಂಗಿಲ್ಲ
ಹೌದೌದ ಇಲ್ಲ ಇಲ್ಲ ನಿಂದ್ರಲ್ಲ ನಿಂದ್ರಲ್ಲ
ಹಾ ಯಾಕಂದ್ರ ದೊಡ್ ಮಳೆ ಅದ್ರಾಗ ಯಾಕಂದ್ರ ನೀರ್ ಎರಿ ಬಿೀರಿ ಬರ್ತರ್ತ್ತ
ಹಾ ಹೌದು
ಅವವು ದೊಡ್ಡ ಮಳಗ್ ಏನ್ ಮಾಡ್ತಾ ಬೇಕಂದ್ರೆ ಯಾಕಂದ್ರ ಅವವು ಪೂರಾ ಒಂದೊಂದ ನಿಮಿ ಕೂಡ ಒಳಗರಲ್ಲವು ಅದು ಮಣ್ಣು ಮಣ್ಣು ಸಮೇತ ಕೊಚ್ಕೊಂಡ ಬರ್ತೇ ಅವ್ ಹಾಕಿದ್ರ ಹಾಕ್ಂಗ
ಅದು ಇನ್ನ ನಾನು ಹೆಂಗದಂದ್ರ ನನ್ ರನೆೆ ಬರ್ತ್ತ ಪ್ರತಿ ವರ್ಷ ಗೊತ್ತದ ಈಗ ನಮ್ದಲ್ಲಿ ಅದಂದ್ರ ಸುಮಾರು ಹತ್ತು ತಕರೆ ಅದ ನಮ್ದು ಆಹ ಮತ್ತೆ ಇವ್ರ್ದು ಬಾಜು ಇರಾವಲ್ ಅವರದು ಅವರು ಎಲ್ಲರ ಬಿತ್ತಿದ್ಗಳಿಗೆ ನಾನು ನು ಸುಮಾರು ಎರಡು ತಿಂಗಳ ಆದಗಳಿಗೆ ನಾನು ಬೆಳಿ ಹಾಕ್ತೇನಿ ನನ್ ಹಾ ಯಾಕ್ ಯಾಕಂದ್ರ ಪ್ರತಿ ವರ್ಷನು ಇದೇ ಅಣೆ ಬರ ನನ್ಗ ಗೊತ್ತೈತೆ ನಾನ ಹೊಲಾ ಹೆಂಗತ್ತ ಅಂದ್ಬಿಟ್ಟು.
ಹಾ ಹೌದಣ.
ನೀರಿಂದ ಒಟ್ಟ ಡೌನ್ ಆಗ ಅದ ಅದು ಹಂಗಾಗಿ ಆ ಡೌನ್ ಆದ್ರೆ ಹೊಲ್ದನ್ ನೀರು ಹೆಂಗಾನ ನೆಡತಿದ್ವು ಈಗ.. ಚ ಕೆರೆ ಮರದಿಂದ ಅಳ್ಳ ಹೊಡೆದ್ ಬಿಟ್ಟದಲ್ಲ ಸೀದ ಹೊಲ್ದಕ್ಕೆ ನಿಂತತ್ ಬಿಟ್ಟವು ನೀ
ಅಣ್ಣ ಇಲ್ಲಾಂದ್ರೆ ನಿಮ್ದ್ ಯಾವ್ದನ್ ಟ್ಯಾಕ್ಟರ್ ಅದಣ್ಣ.
ಹಾ ಟ್ರ್ಯಾಕ್ಟರ್ ಆಯ್ತಾ ಬಿಡ ನಂದ ಆಯತೆ ಟ್ಯಾಕ್ಟರ್.
ಆಯ್ತಾ ಒಂದ ಇಟು ಟ್ರ್ಯಾಕ್ರ್ ತಗೊಂಡ್ ಬಂದ್ಬಡು ಲೆವೆಲ್ ಮಾಡಿಸ್ಬಿಡ್ತನ ವಲಾ ನಾ ಹಂಗೆ.
ಇಲ್ಲ ಇಲ್ಲ ನೋಡು ನೋಡ್ ನೀ ನನ್ ಹೆಂಗ ಬರ್ತದ ಹಂಗ ಮಾಡ್ಸುವ ಆದ್ರ ಅದು ಹಾ.
ಯಾಕಂದ ಕೇಳ ಲೆವೆಲ್ ಮಾಡುಸ್ಬೇಕೈತೆ ಯಾಕಂದ್ರೆ ಹೊಲ ನಿಂದ ಐತಲ್ಲ. ಅದೇ ನೀನ್ ಅನ್ಕೊಂತಿರ್ಬೋದು ಅವ ಹೆಂಗ್ ಲೆವೆಲ್ ಮಾಡ್ತಾನನ್ಪಾ ಬ್ಯಾಡ್ ಅನ್ಬೇಕ ಸುಮತ ಅಂದ ಆಮೇಲೆ ಹೊಲ ನೋಡಿದ್ಮಾಗ ನಿ ಗೊತ್ತ ಹಿಂಗ ಮಾಡಸ ಚಲೋ ಹೇಳ
ಹೌದ ಇಲ್ಲ ಅದೇನಪ್ಪಾ ಚೂರು ಆ ರೊಕ್ಕದ ರೊಕ್ಕದನ್ ತೆಲಿ ಕೆಡುಸ್ಕೋ ಬೇಡ ಹತ್ತೈದ್ ಹೆಚ್ಚಿಗ ಇರ್ಲಿ ಏನ ಕಮ್ಮಿ ಇರ್ಲಿ. ನಾ ಕೊಡ್ತೀನಿ ನಾನೇಏನ್ ಮಂದ್ಯಾಗ ಮನ್ಷ್ಯ ಅಲ್ಲಾ ಇನ್ನೊ ಒಂದ್ ಐದು ಹೋದ್ರೆ ಹೋಗ್ಲಿ ನ ಕೆಲಸ ಮಾತ್ರ ಚೊಲೋ ಹೋಗ್ಬೇಕ್ ನೋಡದು.
ನನ್ಗ ಕೆಲ್ಸ ಅತ್ತ ಅದ್ಕೇನ್ ರೊಕ್ಕೇನಲ್ಲ ನಾನನ್ ಮನ್ಷ್ಯತ್ವ ಮುಖ್ಯ ನನ್ಗೆ ಯಾಕಂದ್ರೆ ರೊಕ್ಕ ಇವತ್ ಬರ್ಬೋದು. ಅದು ನಾಳೆ ಹೋಗ್ಬಹುದು ಅದಕ್ಕಿನ್ ರೊಕ್ಕ ರೊಕ್ಕ ಇಲ್ಲಾಂದಿಲ್ಲಲ್ಲಾ ನಾ.
ಇಲ್ಲ ಒ ಅದನ್ನೇನಪ್ಪಾ ಒಂದು ಮಾನವೀಯತೆ ಒಂದು ಒಳ್ಳೆತನ. ಆ ಮನುಷ್ಯನ ನಡವಳಿಕೆನೇ ನಮ್ಗ್ ಗೊತ್ತಾಗ್ತದ ನೀನ್ ಈ ತರ ಮಾತಾಡಕತಿದ್ದ ಅಂದ್ರ ನೀನ ಸ್ಲ್ ಸ್ವಲ್ಪ ಚಲೋದೆ ಮನ್ಶ್ಯ ಅಂತ ಗೊತ್ತತದ ಇಲ್ಲಿ.
ಹಾ ನನ್ಗ ರೊಕ್ಕದ್ದು ಮುಖ್ಯ ಅಲ್ಲ ಮನ್ಷ್ಯತ್ವ ಮುಖ್ಯ ರೊಕ್ಕ ಇವತ್ತೇನ ಇರ್ಬೋದು ನಾಳಿಗ್ ಹೋಗಬೋದು. ಬಟ್ ವಲ ನೋಡಿದ್ರ ವಲ ನೋಡ. ಮ್ಯಕ್ ಯಾವ ತರ ಲೆವಲ್ ಆತ್ ನೋಡು ಆ ತರದ ಮ್ಯಾಗ ರೊಕ್ಕ ಕೋಡು ನನ್ಗ್ ಅದಕ್ಕೇಏನಿಲ್ಲ ಅಂತಿಲ್ಲ.
ಇಲ್ಲಿಲ್ಲ ನೀನ್ ಹೆಂಗಂತ ಹಂಗ ದೋಸ್ತಾ ನೀನು ಪ್ಯಕ್ಟ ಒಟ್ಟಾಗಿ ನನಗ ಏ ಚೊಲೋ ಅನಿಸ್ತಪ್ಪ ನಾ ಹೇಳಿದಂಗ ಈಗ ನೀನ್ ಹೇಳಿದಲ್ಲ ಈಗ ಹೇಳಿದ್ ತರಾನೇ. ಮಾಡಿದಿ ಹೊಲ ಲೇವಲ್ ಮಾಡಿದಿ ಮತ್ತ ದಾಣ ಹಾಕಿದಿ ಅದೆಲ್ಲ. ಮಾಡಿ ಕೊಟ್ಟಂದ್ರ ನೀನ್ ಅದ ನಾಂತರ ಚೊಲೋ ಆಗತ ನೊಡಪ್ಪ ನನಗಂತ ಅನುಕೂಲ ಮಾಡಿ ಕೊಟ್ಟಂಗ ಆತದ ದೋಸ್ತ. ಇದೊಂದು ಕೆಲ್ಸ ಮಾಡಿಬಿಡ್ ದೋಸ್ತ.
ಹಾಣ ಮಾಡತನೆ ಹೊಲ್ ನೋಡಿ ನಾ ರೊಕ್ಕ ಕೊಡ ಯಾಕಂದ್ರೆ ಅಲ್ಲಿ ತಕ ರೊಕ್ಕ ಕೊಡಬೇಡ ಹೊಲ ಚಲೋ ಆಗ್ಲಿಕ್ಕ ಅಂದ್ರ ನ ರೊ ಹಕ ಕೊಡ ಕೊಡಕ ಕೊಡ್ ಯಾಕಂದ್ರ ನಾನ ಪ್ರೀತಿ ಲಸ ಮಾಡ ಬಂದ ಅಂತ ತಿಳ್ಕೊಂಬಿಡ್ತಿ ನಾನು.
ನಾನ ಅದೇ ನಿನ್ಗ ಮುಂಜೆನೆ ಹತ್ತು ಗಂಟಿಗ್ ಬಾ. ಹತ್ತು ಗಂಟೆಗೆ ಬಂದ್ ದೆಸೆಯಿಂದ ಫೋನ್ ಹಚ್ಚುಇ ಗೌಡರ್ ಲಿಂದ ಬರ್ತದಲ್ಲ ಸೀದಾ ನಾನು ನ ತೋರ್ತೀನಿ.
ಹಾ ಹತ್ತು ಗಂಟೆಕಗ ಯಾಕಂದ್ರೆ ಜಲ್ದಿನೆ ಬರ್ ಯಾಕಂದ್ರ ಹತ್ ಗಂಟಿ ಮ್ಯಲ ನನ್ಗ್ ಕೆಲ್ಸ ಇದಾವ.
ಮತ್ತೆ ಹೇಳು.
ನಾನು ಒಂಬತ್ತು ಗಂಟೆಕಲ್ಲ ಬಾಲಿ ಊರಾಗಿರ್ತೀನಿ.
ಒಂಬತ್ ಗಂಟೆ ಊರ್ ಊರಾಗ ಇದ್ರ ಆಯ್ತ ತಗೊಂಡ ನೀನು ಅಷ್ಟೇ ಮಾಡು ಈ ಒಂಬತ್ ಗಂಟೆ ಬಂದ್ ಸೇನ ಫೋನ್ ಆಚ್ಚ ಇಲ್ಲಪ್ಪಾ ನಂದ ನಾಳೆ ತಸಿರು ಹೋಗೋದಯ್ತೆ ನೀನು ಮತ್ತೆ ಬರ್ತ ನಂದ ಇಷ್ಟ ಮತ್ತೆ ಕೈ ಕೊಟ್ಟಿದ್ದ್ಯ.
ಇಲ್ಲ ಎಲ್ಲ ಸರಿ ಅಣ್ಣ ಬರ್ ತಗಣ ಸ್ವಲ್ಪ ಕೆಲ್ಸ ಅ ಹೆಂಗ ಇಡ್ಲ
ಮಾಡು ನಾಳೆ ಪಾಪ ಆದಷ್ಟು ಹ ಸರಿ ಓ